ಇದು ನಾವ ಕಡಾಯ ಅನ್ನೋವ್ರೆ.
ಹ್ಮ್ ಯಪ್ಪಾ
ಹಿಂಗ್ಯಾಕ ಏನ್ ವಯಸ್ಸ ಕನ ಸಿಗ್ಲಿಲ್ಲ ಏನ್
ಎಲ್ಲ ಅ ಹೆಣ್ಣ್ಮಕ್ಳು ವಯಸ್ ಅಂತ ಯಾಕ್ಫಷ್ಟಿಗೆ
ಎಲ್ಲಿ ಇಲ್ಲನು ಇಲ್ಲಿ ಯಾರಿಲ್ಲ ಅಲ್ಲೇ ಲೈಬ್ರರಿಗೆ ಇರ ಎಣ್ಮು ಕ್ೈಸ್ ಬಂದ್ರ ಏನ ಒ ಅರ್ ಇರ್ತದ
ಹ್ಮ್ ಹ್ಮ್ ಮತ್ತೆ ಯಾವಾಗ ಹೋಗ್ಬೇಕು
ಈ ನಾಳೆ ಹೋಗ್ಬೇಕು ಇವತ್ತೇ ಮಟ್ಟಿದ್ದೆ ಬಾಳ ದೊಡ್ಡ ತಪ್ಪ ಆಾಗದ ನಾಳೆ ಹೋಗ್ಬೇಕಕ್ ಎಷ್ಟ ಹತ್ತಿದ್ ಹೋಗ್ಬೇಕು ನಾಳೆ
ಹಟ್ಟತ
ಮಾರ್ನಿಂಗಬ
ಹ ಇವ್ನಿಂಗ ಹೋಗ
ಏ ಆಗಲ್ಲ
ಹಾಗೆ
ಕೆಲ್ಸ ಕ ನಿಂಗ ಹೆಂಗ ಗತ್ತ
ಇನಿಂಗು ಆರಾಮ್ ನಾಳೆ ಒಂದ ಸ್ವಲ್ಪ ಟಾಸ್ಕ್ ಕಂಪ್ಲೀಟ್ ಮಾಡಮ್ಮ
ಟಾಸ್ಕ್ಕ ಬತ ಅ ಟಾಸ್ಕ ಬತ ಕಂಪ್್ೀಟ್
ಯವ ಕಪ ನೊಂದ
ಇನ್ನ ಮೇಡ್ದು ಕಂಪ್ೀಟ್ ಆಗೋಣ ಮೇಡಮ್ ಹಂಗೆ ಇಲ್ಲಿ ಗೊತ್ತು ನಾನು ಸಿಗಿದ್ದು ಟೈಮ್ ಮಧ್ಯಾಹ್ನ ಸಿಗತಿದೆ ನೈಟ್ ಅಂತ ಪೂರಾ ಸಿಗುತ್ತೆ
ಹ್ಮ್ ಹ್ಮ್್ಮ
ನೈಟ್ು ಊಟ ಗಊಟ ಮಾಡಿ ಹೊರಗೆ ಬಂದ್ರ ಒಂದ್ ಹನೊಂದ್ ಹತ್ತನ ಕುಂತ್ರಾ ಹೆಂಗ ಆ
ಹಾ ತ ಬಡರಾಮ ನಾಳೆಟದ
ಆಾ
ಮತ್ತೆ ನಡದಪ್ಪಾ ಕೆಲ್ಸ ಹೊರಗ
ಏ ಊರಾಗ ಕೆಲ್ಸಂಬ ಇಲ್ಲ ಊರಾಗ ಹಿಂ ಊರಾಗಿದ್ರ ಬರೀ ತಿರುಗ ತಿನ್ನದ ತಿರ್ಗಾಡ ಇಟ್ಟೇ ಆದ ಕೆಲ್ಸ ಊರಕಿದ್ರೆ ಇದೇ ಕೆಲ್ಸನ ನಮ್ದ ಇನ್ನ ಶಾಪುರ್ ಹೋದ್ರ ಏನಾದ್ ಏನಾದ್ ಇರುತಾವ
ಸಂಾದ ಮತ್ತ ಏನಂತಾರ ಮಾಸ್ತಾರ
ಮಾಸ್ತರ್ ಏನಾನಲ್ಲ ಪ ಮಾಸ್ತರ್ ನಮಗ್ ಬಾಳ ದೂರ ಆಗ್ಯದ
ಹ್ಮ್ ಹ್ಮ್
ಹ ಹೋಗಿಲ್ಲ ಆ ಕಡೆ ನಾವು ನಿಮ್ಗೆ ಹೇಳ್ಬೇಕಕ್ ನೀವ್ ಶಿಷ್ಯರಿದ್ರಿ ಏನಂದಾರ ಅಂತ
ಏನ ಏನಿಲ್ಲ ಚಂದ ಮಾತ್ ರ್ ರಂಪಲ್ಲಿ ಚಂದ ಒಳ್ಳೆ ಮುಂಷೆಪ್ಪ ಅಪ್ಪಾ.
ದೇವರು ಅಂತ ಮನುಷ್ಯಿಂದ.
ಹಾ.
ಹಾ.
ನಿನ್ ಏನ್ ಗೊತ್ತ ಅವ್ರೊಟ್ ಒಳ್ಳೆ ಮನ್ಷ್ಯ ಯಾರ್ ಇಲ್ಲ ಮಗನೆ.
ಹ್ಮ್ ಏನ್ ಮಾಡಿನಪ್ಪ ಅಂತದ್ ನಿನಗ.
ಬೀಳ್ತರ ಅವ್ನ್ ಭಾರಿ ಭಾರಿ ಮಾಸ್ತ ಮಗನೆ.
ನೀ ಬೈದಿಲೆನ. ಹಾ ನೀನಾಹ್.
ಯ ಇಲ್ಲೋ ಏನ್ ನಾನ ಎಂತ ಮಾತಾಡ್ದಿ ನೀನ್
ಎಲ್ಲ ಸುಮ್ಮಾ ಹಂಗೆ ಜೋಕ್ ಮಾಡ್ದೆ ನೀನ್ ಸೀರಿಯಸ್ ಎನ್ ಆಗಬೇಡ.
ಅಯ ಇಲ್ಲಪ್ಪಾ.
ಏನಂದ ಏನನ್ ಇತ್ ಇಲ್ಲ ಏನ್ ಏನೊ. ಯಾವಾಗ ನೋಡಿದ್ರು ಟೂರ್ಗೆ ಹೋಮ್ ಅಂತನಪ್ಪ ಮಾಸ್ತಾರ. ಓಮ್ ನಡ್ರಿ ಓಮ್ ನಡ್ರಿ ಅಂತನಾ.
ಹ್ಮ್ ನಾವ್ ಮನ್ನ್ ಹೋದಾಗ ಹಂಗೆ ಅಂದ ಟೂರ್ರು ಮೂರ್ರು. ಟೂರ್ ಹೋಮ್ ನಡ್ರಿ. ಅಂದ್ರ ಅಡಿ ಮ ಮಾಡಮಾರ್ ಅಂತ್ರ ಅಡಿ ಮನಗಣಂಗ ಮಾಡ್ತ
ಅಡಿಗಿದ್ ಅಡಿಗಿದ್ ಏನ್ ಪರವಾಗಿಲ್ಲ ನೀ ಏನ್ ಏನ್ ಕೊಟ್ರುನು ಮಾಡ್ತಾನ. ಅಂದ್ರ ನೂರ್ ನೂರು ರೂಪಾಯಿ ಕಾಯಿ ಪಲ್ಯದಾಗ ಮಾಡದನ್ ಗೊತ್ತದ ಹ
ಏ ಟೇಸ್ಟ ಅಪ ಮಿನ್ಸ ಹಿನ್
ಕಲಾಕಾರ ಕಲಾಕಾರ ಅದನ ರೀ.
ಹ್ಮ್.
ಮತ್ತೇ ಏನ್ ನಡ್ಡದ ಏ ಕಂಡ ಗಿಂಡ ಮಸ್ತ್ ಮಾಡ್ತಾನೋ.
ಮಾಡಿಸಿದ ಇ ಮತ್ತೆಂದ ವರ್ಷ ಆಯ್ತು ಯಾವಾಗ ಅವನ್ ಬರ್ಥಡೇ ಗ್ ಮಾಡ್ಸಿದ್ದ ನೋಡ್ ಅವ್ನ್ ಬರ್ತಡೇಗಾ ಹ ಅವನ ಜೆಟ್ಟ ಅಪ್ಪು ನಿಂಗೆ ಇನ್ನೂಸಿದ್ದ ಅವಾಗೆ ಮಾಡಿಸಿಕೊಟನ್ ಲಾಸ್ಟ್.
ಮತ್ತೆ ಯಾವಾಗೋ ಮರ್ರೆ.
ಎಲ್ಲಿಗೆ.
ಹೊಂಬಾಕಂಡಪ್ಪಂಡಾ ಉಣಕ್ಕ.
ಕಂಡ ಹೀಗೆ ಹೀಗೆ ನಡಿ ಹೀಗೆ.
ಹೀಗ್ ಎಲ್ಲಿ ಹೋಗತೇಪ್ಪ ಮತ ನು
ಹ ಈಗಂದ್ರ ಈಗ ರಡಿ ನೋಡ್ ಅ ಮಾಸ್ತರ ಅಂತರಿ.
ಹಾ ನಮ್ ಕೊಡ ಈಗ ಮತ್ತ ಯುನೋಸ್ನರ್ ಅಲ್ಲೇ ಅರಲ್ಲ.
ಧಾರ
ಅಯ್ ಸಮೀರ ಅಂತ್ರ ಏನ್ ಬರೋಂಗ ಕಾಣಲ್ಲ ಮಾಸ್ತರ್ ಬಲ್ಲೇ ಆಯ್ತು
ಸಮೀರ್ ಬರ್ಲ ಸಮೀರ್ ಮುಗೀತ್ತು ಹ ಸಮೀರ ಅವ ಏನ್ ಏನ್ ಒಂದ ಹೇಳಿದ ಮಾಸ್ತರ್ ನನಗೆ ಅದು ಪಾರ ಫೋನ್ ಮತ್ತಲ್ಲ ವ ಅಪ್ಸರ್ ಪಟೇಲ್ ಅಂತ ಅದ್ ನೋಡು
ಹಾರ ಆಭಚಾರ ಪಟೇಲ್ಲ
ನೋ ನವುಕಂತ ಮುಚೆ ಆರಮ ಆಗಿದ್ದಪ್ಸರ್ ಪಟಲಂಗ
ಸರೋಣ್ಣ
ಹಾ ಹ
ಹ್ಮ್
ಅವ ಅವ್ನಿಗೆ ಸ್ವಲ್ಪ ಇ ಸೆಮಿನಾರ್ ಹುಡುಗಿ ಮಾ ಅ ಸೆಮಿನಾರ್ ಹುಡಗ ಸೆಮಿನಾರ್ ತಂಗಿನ ತೋರ್ಸ್ಬೇಕತ್ ಮಾಡಡ್ಯಾನ ಅವಗ ಹೊಲ ಜಗ್ಯ ದ ಒಂದು ಮೂವತ್ತ ತಕ್ಕ್ರ ಒಲ ಅದ
ಹ ಹ
ಅದಕ್ಕೆ ಕೇಳಿದೆ ಹ ಅಭಿನಯ ನ ಮಗ
ಏ ಅಂದ ನಡತಿತ್ತೊರೋ
ಮತ್ತ ಇವ್ನ ಮಾಸ್ತರ್ ಹೇಳೇ ನೀವವು ಆ ಕಡೆ ಈ ಕಡೆ ನೋಡ್ರಿ ಅಂತ ಹೇಳೇನೇನು ಮತ್ತೆ ಅದ್ರಾಗ ನೋಡ ತಗೋಪ್ಪ ಅಂದಾನ ಅದ
ಅಂದ್ರೆ ಹುಡಿಯನ್ ಚೆಂದ ಆತ ನಡತದೆ
ಮತ್ತ ಮೊದಲ ಯಕಡೆ ಹುಗನ್ ತೋರ್ಕ ಹೋಗ್ಯಾರ ಮತ್ತೆ ತೋಸಕೋದ ಈ ಮನ್ ನೋಡ ಬಂದರರು ಇಗ ನೋಡಕ್ ಬಂದಿ ಅಂತ ಹೇಳೇನೆ ಮತ್ತ ಅವನಗ್ ಗತ್ತದ
ಹ್ಮ್ ಹ್ಮ್
ಅದ ಎಂದ ಪಾರ್ಪೋನ್ ತೆಗಲಾಗಲ್ಲಿ ಅಂತಂದ ಯಾಕ್ರಿಂದ ಯಾಕಿಂಗ ಅಪ್ಸರ್ ಪಟ್ಟ ಅವ್ರ ತಂಗಿ ಚೊಲೋದಾಳ ಅಂತ ಯ್ರ ಕರಗದಾಳ ಏನ್ ಕಪ್ಗದಳ
ಹ ಚಂದಾಳ ಹ್ಮ್
ಅದಲ್ರೀ ಅವ್ರ ರಜಗ ಕರನೆಲ್ಲ ಬೆಳಿ ನ್ನಲ್ಲ ಅದಲ್ ಗೋಧಿ ಬಣ್ಣ ದೇಂಗ ರ್ ತೋರ್ಸ್ಬೇಕತ್ ನೋಡಿ ಹಿಗೆ ಮದುವೆ ಮಾಡಾಕತ್ತಾರ ಅಂತ ಮೂವತ್ತ ಎಕರೆ ಒಲ ಜೋಡೆ ಎತ್ರಾಳ ಹಾ ಎತ್ರ ಆಳಂತಂದೆ
ಏ ಮನ ಅವನಿಗೆ ಟಾಳ್ತ
ಹ ಹಾ ಅದಕ್ಕೆೇ ತೋರ್ಸ್ರ ಅಂತ ಈ ಪಾರ ಹತ್ತಕ್ ತೋಪತಾರಲ್ಪ ನು ಏನೇನ್ ಮಾಡ್ಬೋದು ತೋರ್ಸ್ಬಹುದು ಕೇೇಳಬಹುದು ಅಂತನ
ಅಂದ ನಡೀತ ತ ಆಕ
ಹ್ಮ್
ಅಲ ಹೋದೇನೆ ಎಲ್ಲ ಹೋದನ್ ಮತ
ಹ್ಮ್ ಇದೇನ ಎಷ್ಟ ಡೇಟ್ ಬಳಕೂತ ಇತಾ
ಹ್ಮ್
ಒಂದ್ ಒಂದ್ ಎರು ವಿಷಿ ಆಗಲ ಇವ ಎಲ್ಲ ಸೇಸ್ ಉಳಿದಿವವಿ ಅಷ್ಟು ಏಟ್ಬಿ ಬಿಳಗುತ್ತಾವ
ಹ್ಮ್ ಆತ ಆತ ಎಲ್ಲ ಕೆಲ್ಸ ಆತತ್ತು ಹಂಗೇನೆಲ್ಲಾ
ಏನ್ದು ಕೆಲ್ಸ ಬಧಿನಿಕಾಯ್
ಅದೇ ಅದು ಯಾಗಂಗ ಗತ ಎಲ್ಲ ಆಗದೆಲ್ಲ ಒಳ್ಳೆದಕ್ಕೆ
ಹಿಂಗ ಆ ನೋಡ್ರ ಸಮೀರ್ ಗ ಹೇಳ ಒಂದ್ ಮಾತ್ ನೆನಪ ಬಂದ್ರಿ ಕಿವಮ್ಯಾ ಗಿಡ ಹಂಗೆ ನೋಡ ಮಾಸ್ ತರಹಪೆ
ನಡಿತದ ತಗೋ ಮತ್ತೆ ಯಾವರ ಗಟ್ಟಿ ಟಾಯದ ಏನ್ ಮಾಡಿದ ಆ ಹುಡುಗಿಗೆ
ಹೌದಾ
ಹ್ಮ್ ಆಗಿಲ್ಲ ಅಕಿಲ
ನನ್ನಗೆನ ಡೌಟ್
ಹ್ಮ್
ಹೇಳ ಮತ್ತ ಅವ್ನಿ ಏನ ಅಂತಾನ ಏನೇನಿಲ್ಲ
ಹೆ ಅವ್ನು ಕೂಡಸ ಅವ್ನು ರೂಮಿ ಕಕೊಂಡ ಹೋಗಬು ಏ ನಡಿ ಹ
ಅದು ಅದ ರೂಮಗ್ ಬರದ ಆಗ ಇರ್ಲಿ ಪೋನ್ ಹಂಚಿರ ಸಾಕ ರೊಕ್ಕ ಕೆಳಾಕ ಹಂಚಾರ ಅದೆ ಅನುಕೊ ಕೊತ್ತ ಅ ಎಂಗಲ್ಲಾ ಪಾರ ಅ ಒಂದ ಸಾವಿರ ರೂಪಾಯಗ್ ನ ಮುಂದ್ ಆಗ ಹ ಆಗ ಹೋಗ ಹೋಗ ಹೊಲಸ ಗಿಡಸ ಅಂತವ ನ
ಮೂವತ್ತೆಕರ ಅಂದ ನಡೀತದ ಮತ್ತ
ಅಲ್ಲ ಸಾವಿರ ರೂಪಾಯಿ ಅವಳಿ ದೊಡ್ಡದಲ್ಲ ಬಿಡ ಕ ಅವ ಆ ರೆಡಿಲ್ಲ ಶಿವ ಸಾವಿರ ರೂಪಾಯಿ ಇವ ನೀ ದೊಡಲ್ಲ ಇವ ನಾನ ಯಾಕ ಕೊಡ್ಲ ಅಂತ ಇದ ಅಂತೆ
ಹಾ ಇಂಗ ನೋಡು ಪಾರದು
ಹ ಹೆಂಗ ನೋಡ ಚೂತ ಹೊಳ ಆಡ್ಬೇಕಕ್ ನಾವ ಆಗೈತಿ
ಎಳ್ಳ ಹೇಳಲಿ ನೋಡಮ್ ಹೇಳತ್ ನವ್ನಗ ಏನಂತ ಕೇಳಮ್ಮ ನಾವು
ಹೇಳ ಒಂದ್ ಮಾತ್ ಯಾಕ ಏನಂತನ್ ಅವನ ಬಾಯ್ಲಿ ಏನ್ ಬರ್ತದೆ ಯಾಕಂದ್ರೆ ಅವ್ರ ಮನಿ ಹೆಣ್ಣ ಮಗಳ ಆಗ್ತಾಳ ನಮಗೆ ಏನ್ ಸಮ್ಮ್ನೆ ಹೇಳದ್ ಹೋಗೋದ ಆಟೆ
ನಡತು ಆರಾಮ ಅವನ್ ಬಾರ ಅಲ್ಲೇ ಅವ್ನಾ
ಏ ಚುಲೋದೋ ತ್ ಕುಡಿಯೋದು ತಿನ್ನೋದು ಏನಿಲ್ಲ
ಬ
ಹ್ಮ್ ಕುಡಿದ್ರೆ ಕುಡಬೋದ ಏನೋ ಅನ್ಸುತ್ತೆ ಇಲ್ಲಿ ಮೋಸ್ಟ್ಲಿ ಸೇದ್ಬೋದ
ಹಯ ಈ ಕಾಲಕ್ಕೆ ಇರೋದ ಇಬ್ಳ ಕಾಮನ ಹ
ಚಲೋನ ಹಾ
ಹೊಲಗಲ್ಲ ಅಂದ್ರೆ ಮತ್ ಕೊಡ್ಬೇಕ ಅವ ಹೆಂಗ್ ಕಣು ಮುಚ್ಚಿ ಕೊಡ್ಬೇಕ
ಏನು
ಹೆಣ್ಣಂದ್ಯ
ಹೊಲಾಗಿಲಾ ಜಗ್ಗೇ ಅದ ಸಾಲೀನೂ ಓದ್ಯಾನ ಅವಂಗೇನು ಕಡಿಮೆ ಇದೆ
ಒಬ್ಬನ
ಒಬ್ಬನೇ ನಾವಾ
ಹ್ಮ್ ಹ್ಮ್
ಮೂವತ್ತ ಎಕರೆ ಅದ ಆರಾಮ್ಸೆ ಹೊಲ
ಯಾವ ಊರು
ಯಾವದ ಬರ್ತಣ ಇ ಕಡೆ ಮ್ಯಾಲ
ಚಾಮನೋಲ್ಲ ಇಲ್ದ ಇತದ ಜವರಿ ಕ್ರಾಸ್ ಏನಾಗಲ್ಲ ಕಿಲಿ
ಹ್ಮ ಜವರಿ ಕ್ರಾಸ್ ಬಲ್ಲಿ
ಇದು ಯಾವ್ದದಲ್ಲ ಇದು ಯಾವ್ದ ಚಿಗರ ಗ್ರಸ್ನಾಗ ಬರ್ತದ ಯಾವ್ದ ಊರದ
ಹ್ಮ್ ಹ್ಮ್
ಗೊಬ್ಬರಡಿ
ಒಬ್ಬ್ರಡೀಯಾ
ಹ್ಮ್
ಕೇಳಂ ತಗೊಂಡಿ ನಾಳಿಗೆ
ಕೇಳಣ ಮೆನಪ್ಪ
ನಿಮಗೆ ಯಾವಾಗ ಹೇಳಿದ್ದ ಮಾಸ್ತಾರ
ಮನ್ನೆ ಯಾವಾಗನಪ್ಪ ಅಂಗೆ ಕುಂತಿದ್ದೇ ಅಂದ
ಎಷ್ಟ ದಿನ ಆಯ್ತ
ಏ ಒಂದ್ ವಾರ ಮ್ಯಾಲ ಆಯ್ತು ನಾನೇ ಹೇಳಿಲ್ಲ ಇವತ್ತ ಸುಮ್ಮನೆ ಎಲ್ಲಿ ಬಿೂಡ ಅವನವ್ನ ತಲಿ ಕಡಸ್ಕೊಲಿಲ್ಲ
ಹ್ಮ್ ಹ್ಮ್ ಅದ ಕೇಳಂತು ನಾಳೆ ನಾಡ್ದ ಸಿಕ್ನಂದ್ರ
ಇದ ಕೇಳಿದ್ರೆ ಇದಲ್ಲ ಅದ ಕೇಳಿದ್ರ ಅದಲ್ಲ ಯಾಕೆ ನಾನ್ ನಡ ಬಿಿಡಕ್ ನಾನ್ ಯಾಕೆ ಚೂತ್ಯಾ ಆಗಲೀ ನನಗೆ ನಿಂತದ ಅನ್ಸಿದೆ ನಾಳೆ ಹೇಳ್ ಹೇಳ್ಬೇಕು ಕಟ್ಮಾಡಿ ಇಡು ನದಬೇಕ
ಹ್ಮ್ ನಿಮ್ಮ್ ಮಾವನ ಮಗಳು ಯಾವಲ್ಲಿ ಮಾಡ್ ಅಡ್ಮಿಷನ್
ಹ್ಮ ನಮ್ಮ ಅವನ ಮಗಳಿಗೆ ಬಾಯ ಇದು ಗರ್ಲ್ಸ್ ಕಾಲೇಜ್ ಮಾಡ್ಯವ ಅವನು ಅವನು
ಎಲ್ಲಿೇನ್ ಮಾಡ್ಸ್ಬೇಕಿಲ್ಲ
ಅದೇ ಹೇಳಿದ್ದೆ ಅದ ನಮ್ಮ ಮತ್ತೆ ಮಾಡ್ಸಕ ರೆಡ ಇದಿಲ್ಲ ಇಟ್ು ಅಡ್ಮಿಷನ್
ಹ್ಮ್ ಒಟ್ಟ ಕಾಲ ದ ಬೇಡಂತ
ಹಾ ಕಾಲಜಿ ಬೇಡಣ ಕೂತ್ತದೆ
ಹ್ಮ್ ಹ್ಮ್ ಮಟಾಾದ ಉಡಗ ಮಿಗೆ ಅವಖೆ
ತಂಗೇಶಸ ಸುಮ್ಮನೆ ಮತ್ತೆ ಎಲ್ಲ ಆಯತ ಅಂತ ತಂಗೇಶಸ
ಎಲ್ಲ ಅದೇ ಹುಡುಗಿ ಮಾಡ್ಕೊಬ ಏನ ಅದೇ ಹುಡುಗಿ ಮಾಡ್ಕೊಬ
ಹಾ ಇಲ್ಲಬ ಪಟ್ಟ ನಂದೇ
ಮತ್ತ ನೀನ್ ಎಂದಲ್ಲ
ನಾವ್ ಅಂತೀವ ನಾವ್ ಒಂದು ಎಲ್ಲರಡು ಕರೆ ಆಗ್ತವನ ಮುಂದ್ ನೋಡ್ಬೇಕಕ್ ಸಮಯ ಸಂದರ್ಭ ಹ ಹೆಂಗಗೆ ಹೆಂಗ ಬರ್ತವನ
ಹ್ಮ್ ಹ್ಮ್
ನಾವು ಚೆನ್ನಾಗಿ ಹೋಸಿದ ಎಲ್ಲನ ಸೈನ್ಸ್ ಗಿನ್ಸ್ ಮಾಡಿಸಿ ಹಓಯಸ್ರಿ ಏನಾದ್ರೆ ಮಾಡಿಕೋಬಹದಾಗಿತ್ತು ಅವ್ನ್ ಈಗ ಹೆಸರು ಬೇಡ ಕಾಲೇಜ್ ಬೇಡ ಅದಂತ ಬೇಡ ಅಂತ ನಾವೇನ್ ಮೇಡಮ್
ಈಗ ಸೈನ್ಸ್ ಮಾಡಿದೆ ಮ
ಹನ್ಸ ಮಾಡ್ಯವು
ಅಂದ್ರ ಬೇರೆ ಕಾಲದ ಮಾಡಸಬೇಕತ್ಲ
ಅದೇ ಹೇಳಿ ನಾ ಸೈನ್ಸ್ ಮಾಡಂಗತ್ತು ಪ್ರೈವೇಟ್ ಕಾಲೇಜ್ ಮಾಡೋಂಗ ಅಂತ ಹೇಳಿದೆೇನೆ ಅದು
ಹ್ಮ್ ಹ್ಮ್
ಫಸ್ಟ್ ಈಗ್ ಮಾಡಮ್ಮ ಅಂತ ನಮೇ ಅವು ಬೆಂಗ್ಳೂರ್ ದುಡಿಯಗ ಅವತವ ಇಲ್ಲಿ ಇರೋದಕ್ಕೆ ಹಾಸ್ಟ್ಲ್ ಬೇಡ ಅದು ಬೇಡ ಅಂತಂದ ಸುಮ್ಮ್ ಮಾಡ್ಯಾವ್ ತಮ್ಮ್ ಲೆಕ್ಕದ ತಮ್ಗೆರಡ್ ತಿಳ್ದಾವತ ಲೆಕ್ಕದ ಮಾಡ್ಯಾವ್
ಇ ಬಿುಡಣಾ ಮಾಡ್ಯಾರ ಬಿಡು ಮನಸ್ ಮಂದ ಸೈನ್ಸ್ ಗೌರ್ಮೆಂಟ್ ಬಾಳ ಮಂದಿ
ಸೈನ್ಸ್ ಮಾಡ ಅ ಇಲ್ಲ ಅಂದ್ರರು ನಮ್ಮ ಮಾತುೇಳಲ್ಲ ಅಂದೆ ತಮ್ಮಗೆೇತೈತೆ ಅಷ್ಟ ಲೆಕ್ಕದಾಗ ಮಾಡೆ ಒಂದೆವು
ಹಾ ಹಾ
ಹೆಂಗನ ಮಾಡಲಾ ಅಂತ ಎ ಸು ಬಿಟ್ಬಟ್ಟಿ ಎ ಅಚ್ಚಾಗ ಒಳ್ಳಲ್ಲಫೋನ್
ಮತ್ತೆ ಹೆಚ್ಚಲನ
ಚಲೋ ತಾವೇ ಅಡ್ಮಿಷನ್ ಮಾಡ್ಯವ ಅಂತ ತಗಡೆ ನಡ ಹಂತಲ್ಲೆ ಆಯ್ತಾ ಹಾಸ್ಟ್ಲ್ ಹಾಕ್ಬೇಕು ಹಾಸ್ಟ್ಲ್ ಹದ್ನೈದನೇ ತಾರೀಕು ಲಾಸ್ಟ್ ಡೇಟ್ ಆಯತ ಅಡ್ಮಿಷನ್ ನನಲ ಅ ತಂಗಸನ್ ಬಿುಟ್ಟಿ ನಾನೇ
ಅಂದ್ರೆ ಆಷ್ಟ ಅಂದ್ರ ಹೈರಾಣ ಜೀವನ
ಹಾಸ್ಟ್ಲ ನ ನಾಳೆ ಹದ್ಿನೈದು ತಾರೀಕು ಲಾಸ್ಟ್ ಡೇಟ್ ಅದ ನೀನ್ಂತಲ್ಲನಗನ ಸುನ್ನ ಈ ನಾನೇ
ಹ್ಮ್ ಹ್ಮ್
ಏನ್ ಮ ಯಾವನಾದ್ರೂ ಒಂದ್ಸಾರಿ ಹೇಳ್ತಾನ
ಆತಾ ತಪ ಮನೆ ಮುಂಟ್ನಡಲ
ಹಾ ಸರಿ